ನೀ ಅಲ್ಲಿ ಇಂದ ಬಂದು ಕಡ ಈ ರೂಣ್ದ್ ಮೇಲ್ ಅಲ್ಲಿ ಹಲೋ ಸರ್ ಮಾತಾಡಿ ಹಲೋ ಯಾ ಸಾರ್ ಮಾತಾಡಿ ಯಾಕ್ ಮೌನವ ಮೌನ ಆಗ್ಬಿಟ್ರಿ ಹೆಂಗ್ ಸರ್ ನೀವು
ಮೌನವೇ ಒಮ್ಮೆ ಮಾತಾಡಮ್ಮ
ಹ
ಅವರ್ ಒ ಸಾಯಳಸ ನಿಮ್ಮ್
ಹ ಸಾಂಗ್ ಹೆಂಗೆ ಗೊತ್ತಿಲ್ಲ ಸರ್ ನಮ್ಮ್
ಅದು ಯಾವದೋ ಹೇಳ್ತೀದೆ ಅಲ್ವಾ ಆಪಡಿ ಪೋಡೆ ಪೋಡೆ ಅಂತ
ಅದೆಲ್ಲ ನನಗ ಮೂವತ್ತೆ ಸ
ಡ್ಯಾನ್ಸ್ ನೇ ಮಾಡ್ತಿದೆ ಮತ್ತೆ
ಹಾ.
ಎಲ್ಲ ಕುಡಚರಾ ಹೆಂಗಪಾ ಹೆಂಗೆ
ಹಾ.
ಕಲಾಕಾರರು ಕಲಮಣೀಯರು ಕಲಾ ವಿದ್ವಾಂಸರು.
ಹಾ ಹಾ.
ಗೆದ್ದಕೊಂಡ್ರಲ್ಲ ಇಂಡಿಯದಾವ್ರು.
ಹಾ ಗೆದ್ದಕೊಂಡ್ರು ಸಹ
ನಮ್ಗೆ ಯಾವಲೆಕ್ಕ ಬಂದಿದೆ.
ಹಾ.
ಇನ್ನೇನು ಸಮಮಾರರು
ಜವಳಿ ಸರ್ಕಲ್
ಯಾವ ರೀತಿ ನಡೀತಿದೆ ನಿಮ್ ಪ್ರಿಪೇರು
ಏ ಯಾವ್ದಕ್ಕೆ ಸಾರ್-
ಯಾವ್ದಕ್ಕೆ ಅಂದ್ರೆ ಯಾವ್ದಸ
ಯಾವ್ದ ಗೊತ್ತಿಲ್ಲ ಹೇಳಿಸ
ಯಾವ್ದುಕ್ಕ ಕೇಳ್ತೀರಬೋದು ನಾವು
ಯಾವ್ದೋ ಗೊತ್ತಿಲ್ಲ ಸರ್ ನಮ್ಗ್ ಮರೆಯು ಜಾಸ್ತಿ
ಇಲ್ಲಿ ಹಿಂಗದ್ರ ಎಕ್ಸಾಮ್ನ್ಗೆ ಹೆಂಗ
ಹೌದು ಸರ್ ಏನ್ ಮಾಡಕಾಗಲ್ಲ ನಾವು ಅಷ್ಟೊಂದು ಜ್ಞಾಪಕ ಶಕ್ತಿ ಉಳ್ಳವರ
ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ.
ಹಾ ಹೇಳಿಸರ.
ದಿನ ಕಾಲ ಕಂಬ ದಿನವೇ ದೇಗುಲ. ಒನ್ನ ಕ್ಲಾಸ್ ಏನ ಮುಂದ ಕಳಸ ನಂಗ ಮರೆತುಬಿಟ್ಟಿದ್ದೀನಿ.
ನಮಗ ಗೊತ್ತಿಲ್ಲ ನೀ ನೀವ ಅಷ್ಟೋ ನಮ್ಗ ಒಂದ್ ಪದಾನು ಗೊತ್ತಿರ ಅ ಮುಂದ್ಕ ಅಯ್ಯ ತಡಾಪೂಡ ಒಂದು ಗೋತ್ತಿಲ್ಲ ನಂಗ.
ಪಿ ಸಿ ಎಕ್ಸಾಮ ಹೆಂಗ ಸೇಮ್ ಸರ ಏನ್ ಸೆಟ್ ಮಾಡ್ತಿದ್ದಾರೆ.
ಟ್ರಾ ಹಾ ನೀನು ಒದ
ಸಾರ್ ಇಲ್ಲಿ ಪಕ್ಕ ಕರೆಂಟ್ ಅಪ್ಪೀರಸ್ ಬಗ್ಗೆನೆ ಕೇಳೋದ್ ಜಾಸ್ತಿ ಅಂತಸ.
ಯಾರು ಹೇಳುದಾರು.
ಯಾರೋ ಯೂಟ್ಯೂಬ್ ಅಲ್ಲಿ ಹೇಳ್ತರಸರ.
ಹಾ.
ಎಕ್ಸಾಮ್ ಮಾತ್ರ ಪೋಸ್ಟ್ ಪೋನ್ ಆಗಲ್ಲ ಅಂತಿದ್ರು. ಹ್ಮ್ ಅವ್ರ ಹೇಳೋದು ನಿಜವೂ ಅಥವಾ ಇವರು ಮಾಡಗಿರ್ಬೋದು. ಅಕಸ್ಮಾತ್ ಆದ್ರ ನಿಮ್ಮ ಅದೃಷ್ಟ ಅಂತೀರು. ಸರಿ ನಮ್ದೇಏನಾದ್ರು ಅದೃಷ್ಟ ಜಾಬ್ಗೆಬ್ಳ ಇದ್ರ ಆಯ್ತದ. ಜೋಬಲ್ಲಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕ ಇವಾಗ ಆ ಕಡೆಯಿಂದ ಬರ್ಬೇಕು ಮನೆಗ್ ಹೋಯ್ತಿರ್ಬೇಕು ಏಳು ಗಂಟೆ ಒಳಗ್ ಮನೆ ಸೇರ್ಕೋಬೇಕು. ಸುಮಾರ ಹೆಂಗ ಚಲ್ಲಬಲ್ಲ ಚಾಲ್ಕೋತಿರ್ಬೇಕು. ಅಲ್ವಾ?
ಹಾ ಸ ಹಾ ಹೇಳಿ ಏನ್ ಹೇಳ್ತಿರಲ್ಲ. ಯಾ ಹೇಳಿ.
ಅದೇ ಮಾಮೂಲಿನ ಹೇಳಿದನ್ಲ ಹಿಂಗ. ಎಕ್ಸಾಮ್ಗಳು ಅವ್ರ ಏನಾದ್ರು ಇದ್ ಮಾಡಿದ್ರ
ಹಾ ಸರ್.
ಮುಂದೆ ಒಯ್ತಿದವೆ ಅಕಶಮಾತ್ ಏ ಅವ್ರ ಏನೇ. ಇದ ಮಂಡ ಅಂದ್ರೆ ಅದೇ ಫಿಕ್ಸ್ ಅಂತಧೀ.
ಹಾ ಇಲ್ಲಸ ಸ್ವಲ್ಪ ಫಿಕ್ಸ್ ಸಾ ಅದಕ್ಕೆ .
ಕೆ ಎ ದೌರ್ಗ ಪಕ್ಕ ಫಿಕ್ಸು.
ಹಾ ಸರ್ ಮಾತ ಆಡ್ಬೇಡಿ ಸರ್.
ಇವಾಗ ಅಲ್ಲಿ ಈಗ ಮಾತಾಡ್ಸದಿಲ್ಲ ಗೊತ್ತ ನಾವ್ ಅಲ್ಲಿ.
ಹಾ ಸರ್.
ಚೆನ್ನ ಹಾಕ್ಬೋದು ಇವಾಗ ಪೀಸಿಗೆಲ್ಲ ಹಾಕ ಒಂದು ಅದ ಅಂದಾಜ್ಮೇಲಾ.
ಅವ್ರ ಹಾದಾರ ಅವ್ರ ಅದೆಲ್ಲ ಅವ್ರ ಮೇಲೆ ಆಯ್ತು ಸರ್ ನಮ ಕ್ಯಾ ನಮ್ಮ ಪ್ರಿಪರೇಷನ್ ಮಾಡ್ಬೇಕ ಕಾಂಪಿಟೇಷನ್ ಮಾಡು. ಹ್ಮ.
ಅಲ್ಲಾ ನಾವು ಅವ್ರನೇವ್ರನ ಅಂತ ನಕ ಹೋಬಾರ್ದು ನಾ ಹೇಳೋದಿವು ಸುಮ್ನ. ಅವ್ರಲ್ಲಿ ನಾ ಹೇಳೋದು ನಿಂಗ್ ಗೊತ್ತರಗೆ ಎಷ್ಟ್ ಜನ ನಮ್ಮಲ್ಲಿ ಎಷ್ಟು ಚನ ಆಕ್ಬೋದ ಈಗ.
ಅ ಗೊತ್ತಾಗಲ್ಲ ಅಂಕಿ ಅಂಶಗಳು ಗೊತ್ತಾಗಲ್ಲ ಸರ್.
ತಗದ್ರಿಂದಗದ ಇವತ್ತು ಜೋರು ಹೂ. ಇಲ್ಲ ತೆಗೆದರೆ ಅನ್ಗದ.
ಇಲ್ಲಸ.
ತಗಿದೆ ಇದ್ದಾರ.
ತಗದತಿದ್ದಾರೀ ನನ್ ಗೊತ್ತಕಣ.
ಸರ್ ನೆನ್ನ.
ಏನ.
ಅಷ್ಟೊತ್ತಿಗೆ ಎತ್ತುಕ ಬಂದಲ್ಲ ಸರ್.
ಅಷ್ಟೋತ್ಕಂದ್ರೆ ಎಷ್ಟೊತ್ತಿಗೆ ಮಾಮುಲ್ಲಿ.
ಹ ಏನ್ ತಗೋ ಬಂದ್ರಿ ಸರ್ ನೀವು.
ಹಾ ಎರಡ್ ಕೆಜಿ. ಮಾಮೂಲಿ ಒಂದೊಂದು ಕಿವಿ ತಗೊಂಬಂದಿದೆ.
ಹೌದಾ.
ಅದೊಂದು ಅರ್ಧ ಅದೊಂದು.
ಹ ಸರ್.
ಹ್ಮ.
ಹ್ಮ.
ಮಟನ್ ಒಂದ ಅದು ಎಷ್ಟ್ ಬಿತ್ತದರ ಈಗ ಎಲ್ಲಾ ಜಾಸ್ತಿ ಕಣ. ಏಳ್ನೂರು ರೂಪಾಯಿ ಒಂದ ನಾಕೈದ್ ಪೀಸ್ ಬೀಳ್ತಾವ. ಯನ ಒಂದು ಹೊತ್ತು ಎರಡ್ ಹೊತ್ತು ಸಾರ್ಗ. ಸಾರ ಇಟ್ ಕಲ್ಸ್ಕೊ ಉಂಕಳದು ಕದ ಅಷ್ಟ.
ಅದ್ಕ ಒಂದ್ ಮರಿನ ಕೊಕ ತಿನಿ ಸರ್ ಅದ್ಗೆಕ.
ನಿಮ್ಮಷ್ಟು ಶ್ರೀಮಂತನ ಮರಿಕು ಎಷ್ಟು.
ಹ ಮಂಗಳದಲ್ಲಿ ಹೋಗಿ ಮಂಗಳದಲ್ಲಿ ಹೋಗಿಸ ನಿಮ್ ಬಾವರ್ ಕುಯ್ತಾರಲ್ಲಾ. ಸುಮ್ಕಿನ್ನೋರಿ.
ಮಂಗಲದಲ್ಲಿ.
ಹೋಗಿ ಸರ್ ಅಲ್ ಗ್ರಾಣ ತಿನ್ನ ಸುಮ್ನೆ ಒಂದ್ ಮರಿನ ಕೊಯ್ತರ. ತಿನ್ನರಿ ಅವಾಗವಾಗ ಕುಯ್ಯಲ್ವ ಸರ್. ಸರ್ ಪಾಲಕಲ್ವ.
ಈಗ ಯಾರ್ ಕುಯ್ತಾರ್ ಅವರು.
ಹಾ ಗೊತ್ತಿಲ್ಲ ಸರ್.
ಹ್ಮ್.
ಹ್ಮ.
ಮರಿ ಕುಯತರ ಚಿನ್ನಬಡ
ಹ ಸರ್ ನೀವ್ ನೀವ್ ಹೇಳುದಲ್ಲ ಸರ್ ತಾಕೊಬೇಕು ಅಂತ ತಕಳಿ ಸುಮ್
ನಿಮ್ ನೀವವ
ನ ನಾವ್ ಸ ಸಿಂಪಲ್ಸ ಒಂದೊಂದ ಒಂದೊಂದ ಎಷ್ಟ ನಮ್ಮ ಮನೆ ಆಲ್ತಿ ಮಾತ್ರ
ಅದೇ ಅಲತಿ ಸಕ್ಕತ್ ತೊಂದಲ
ಒಂದೊಂದೆ ಸಾಕು ಸರ್ ಅದ್ನೇ ಏನ ತಿನ್ನಕ್ ಆಗಲ್ಲ ಸ. ಏನಿದ್ರು ಒಂದೇ ಟೈಮ್ ಸರ್ ಅದು ನಮಗೂ ನಮ್ಗ ಒಂದ ಸ್ವಲ್ಪ ಬಾಯಿ ರು ಚಿ ಆಗ್ಲಿ ಅಂತ ಸದ್ಯಕ್ಕ ಸಿಕ್ತು ಸರ್ ಯಾಕಂದ್ರ ನಮ್ ತಿಂದು ಒಂದ್ ತಿಂಗ್ಳ ಮೇಲ ಆಗೋಯ್ತ ಸರ್.
ಹಾ ಮತ್ತ ಬೇರೆ ಕಡೆ ಆದ್ರ ಇನ್ನೊಂದಸತ ಕೂಗ ಇನ್ನೊಂದಸತ ಕೂಗ ಅಂತಿದ್ದೆ.
ಅಂದ್ರ ಸರ್ ಅಲ್ಲ ಒಂತರ ಟೇಸ್ಟ್ ಸರ್ ದೇವ್ರ ಫಂಕ್ಷನ್ ಗಳೇ ಒಂಥರ ಟೇಸ್ಟ್ ನಮ್ ಮನೆಲಿ ಮಾಡೋದು ಬೇರೆ ಟೇಸ್ಟ್. ಸರ್ ಅದ.
ಹಾ
ಹಾ ಸರ್.
ಹ ಎಲ್ಲಾರ ಮಾಡ್ಲಿ ನಾಮ ನಿಮ್ಮ ನಾಕ ನಾಕ್ ತಂದಿದ್ದ ಹಚ್ಚಿರ್ ಅಂತ
ನಾಕ ಅನಕ್ಕತ ನೀವು
ಹ ಹಲೋ. ಹಲೋ. ಹಲೋ.
ಕೇಳಸ್ತಾ ಹೇಳಿ.
ಹಾ ಈಗ ಹೇಳ ಕೆಳ್ಸತಾ ಐತೆ.
ಹಾ.
ನಾನೆಲ್ಲ ಒಂದ ಎಂದ ಮೂರ್ ಮೂರ್ ತಂದ ಇತೀ
ಮೂರ ಮೂರ ಏನಕ್ಕೆ ನೀವ್ ಹೇಳಿ.
ದ ಮನೇಲಿ ಇರ್ ನಿಲ್ದ ಯಾರ ಯಾರ ಹೇಳಿದ್ರರಿ ಅಂತೆ ಎಲ್ಲ ಅಕ್ಕಪಕ್ಕ ಅವ್ರಿಗೆಲ್ಲ
ಅಕ್ಕಪಕ್ಕ ಗೋರಿ ಕಡಸ್ದಾಗ ಅದ ಆಗೋಯ್ತು ಸರ್ ಅದು ಬ
ಹಾ
ಅಗ್ ಬೇಕಾರ ಮೂರ್ತದ ಅವಾಗ್ ಬೇಕರ ಮೂರ್ತದಿ ಹ ಈಗ ಮನ್ಯಾಗ ಮಾತ್
ನಿಮ್ ಮಂದಿ ಯಾರ ಬಂದಿಲ್ಲ ಇಲ ಅಲ್ಲಿ ಊರಿಂದ
ಯಾರು ಇಲ್ಲ ಸರ್ ಯಾರು ಇಲ್ಲ.
ಹ್ಮ ಮತ್ತ ಯಾರ ಬಂದಿರಲೇನು.
ಅವರ ಒಬ್ರು ಹುಷಾರರ್ನಿಲ್ಲ ಅವ್ರಿಗೆ ಏನು ಹೋ ಆಸ್ಪತ್ರೆ ತೋರ್ಸ್ಬಿಟ್ಟತಿತ್ತು ಬನರ್
ಹ್ಮ ಹ್ಮ ಚನೂರರ
ಹಾ ಸರ್.
ಅವ್ರ ಇದಕ್ ಬಂದಿದ ನಾನೇನ ಇದಿಕ್ ಬಂದಿದ್ರೇನ ಅನ್ಕೊಂಡಿ.
ಇಲ್ಲ ಸರ್.
ಹ್ಮ. ಸರಿ ನೀನ್ ಸಮಾಚಾರ.
ಹ್ಮ ಹೇಳಿ ಸರ್ ದೊಡ್ಡರ.
ನೋ ನಿಮ್ಗೆ ಯಾವ್ದಾರ ತುಗೊಳಿ.
ಯಾವ ಕಸನ್ ಕ ಆನ್ಸರ್ ಈಗ. ಹಾ
ಹೇಳಿ.
ನಿಮಗೋತ್ರ ಕ ನಿಮ್ ಗೋತ್ರ ಕೇಳಿಸ ನೋನು
ನೀ ಯಾವ್ದ ಬಂದು ಒಂದ್ ನಿಲ್ಬೇಕಾ
ಇವಾಗ ಎಲ್ಲಿ ಸರ ನಮ್ ಉಡ್ಸೊತ್ತ ಇಲ್ವ ಬಂದಿ ಊಟ ಮಾಡ್ಕ ಸ್ನಾನ ಮಾಡ್ಕಂದ ಊಟ ಮಾಡ್ಕೊಂಡ್ ಬಂದ್
ಹ್ಮ
ಹಾ
ಉಲ್ಕಿದ್ರೆ ಸುಮಾರ
ಹ ಸರ್
ಹ್ಮ್ಮ
ಸಿವು ಬಂದ
ಎತ್ತನ ಬಾ ಅಕಡೆಂಗ
ಹೌ ನಾ ಶೌಚಾಲಯ ಕಡೆ ಹೋಗಕ್ ಆಗಲ್ಲ ಸರ ನೀವ ಚೆನ್ನಾಗಿತ್ತ
ಶೌಚಾಲಯ
ಇಲ್ಲಿಂದ ಏನಿದ್ರರು ಇತ್ಯಾಸ ಪಡ ಮೂಡಿ
ಆ
ವಾಟರ್ ಕರಿಫರ
ಯಾರೇನು
ವಾಟರ್ ಫ್ಯೂರಿಫೈರ್ ಅಂತಾರಲ್ಲ ತರಿಸಬಿಡದ ಬಿಡಿ
ಹಾ ತರ್ ಸುಯ
ಸರಿದುವಾ
ಹಾ
ಹಾಗಾದೆ ನಿಮ್ಗೆ ಸರಿಯಗ್ಬೋದು
ಟೈಮ್ ಆಯ್ತತೆ ನೋಡಿ ಸರ್ ಟೈಮ್ ಆಗದೆ
ಇಲ್ವಲ್ಲ
ಹ ಆಯ್ತಾರಸ
ಹ್ಮ